ಹ
ಹಲೋ ಅವ್ರೆ ಕೇಳಸ್ತಿದೇನಾ. ಹಲೋ ಹಾ ಹಾ ಆರಾಮಿದ್ದೀನ್ರಿ ನೀವ್ ಆರಾಮಿದೀರ.
ಹಾ ಆರಾಮಿದ್ವಿ ನೋಡ್ರಿ ಮನೇಲಿ ಎಲ್ರು ಅಪ್ಪ ಅಮ್ಮ ಎಲ್ರು ಆರಾಮಿದಾರ.
ಆರಾಮ್ ಇದಾರೆ ಮೇಡಂ ಎಲ್ಲಾರ ಆರಾಮ್ ಇದಾರಪ್ಪನಿಮ್ಮ್ ಮನೆಲ್ಲಿ ಎಲ್ಲಾರು ಚೆನ್ನಾಗಿದ್ದಾರ.
ಹಾ ಎಲ್ಲರೂ ಚೆನ್ನಾಗಿದಾರ ನೋಡಿ.
ರೀ ನೀವು ಎಷ್ಟ್ ಜನ ಇರತ್ತೀರಾ ನಾಲ್ಕ್ ಜನ ಇರತ್ತೀರಾ ಇಲ್ಲ ಅತ್ತೆ ಮಾಮನೋ ಇದಾರ.
ಹ ಇಲ್ಲ. ನಾನು ನಾಲ್ಕೇ ಜನ ಇರೋದು ಮನೆಲ್ಲಿ ನಾನು ನನ್ನ ಮಕ್ಕಳು. ಕ್ಲೋಸ್ ಟೀ. ಹುಂ ನಿಮ್ದ ದೊಡ್ಡ ಕುಟುಂಬ ಅಲ್ಲ ಚಿಕ್ಕ ಕುಟುಂಬ.
ಚಿಕ್ಕ ಕುಟುಂಬ ಹ್ಹಾ ಹ್ಹ ನಮ್ದು ಚಿಕ್ಕ ಕುಟುಂಬನೇ ರೀ.
ಹೌದ.
ಹುಂ ಏನಂದ್ರೆ ಇನ್ನು ಮ್ಯಾರೇಜ್ ಮದ್ವೆ ಆಗಿಲ್ಲ.
ಹ ಹಾ ಹಾ
ಹಾಗಂಗಾಗಿ ಸಣ್ಣ ಇನ್ನು ಸಣ್ಣ ಕುಟುಂಬ ಅಂತ.
ಹ ಹಾ ಹಾ ಹಂಗೇನಾ ಊಟ ಆಯ್ತು ನಿಂದು.
ಹಾ ಇನ್ನ ಇಲ್ರೀ ಮಾಡ್ಬೇಕು ಇನ್ನ.
ಟೈಮ್ ಇನ್ನು ಸಮಯ ಕಲಿತಿದೆ ಇನ್ನೂ ಮಾಡಿಲ್ವಾ ನೀವು.
ಇಲ್ಲ ನನ್ಗೆ ಇವ್ರ ಅಪ್ಪಾಜಿ ಬರ್ಬೇಕು ಅಲ್ಲಿವರ್ಗೂ ಕಾಯ್ತೀನಿ.
ಹಾ, ಅಭ್ಯಾಸ ಆಗ್ಬಿಟ್ಟಿದೇನೊ ನಿಮ್ಗೆ ದಿನ ಜೊತೆಯಲ್ಲೇ ಮಾಡೋದು. ಹುಂ ಸ ಇವತ್ತು ಭಾನುವಾರ ಲೇಟ್ ಆಗುತ್ತೇನೊ ಅವರು ಬರಕ್ಕೆ.
ಹಾ ಬರಕ್ಕೆ ಲೇಟ್ ಆಗುತ್ತಾ ಅದಕ್ಕೆ ಕಾಯ್ತಾಇದ್ದೀನಿ ನೋಡ್ರಿ ಅವರಿಗೋಸ್ಕರ.
ಹುಂ, ಹೂಂ, ಹುಂ ಮಕ್ಕಳು ಊಟ ಮಾಡಿದ್ದಾರಾ
ಹಾ, ಹಾ ಆಯ್ತು ನೋಡ್ರಿ ಅವ್ರುದು.
ಹೂ.
ತಾವು ಏನ್ ಮಾಡ್ತಾ ಇದ್ರಿ.
ಏನ್ ಇಲ್ಲರಿ ಸುಮ್ಮನೆ ಹಂಗೆ ಖಾಲಿ ಆಗೆ ಕೂತಿದ್ದೆ.
ಹಾ ಹ ಹ ಹೌದಾ ನೋಡಿ ನಮ್ಮನೆ ಕಡಲಿ ಕರೆಂಟ್ ಜಾಸ್ತಿ ಇರಲ್ಲ ನಿಮ್ಮ ಮನೆ ಕಡೆ.
ಏನ್ ಹೇಳ್ತೀರಾ ಅದರ ಬಗ್ಗೆ ನಮ್ಮತ್ರ ನಮ್ಮ ಮನೆ ಹತ್ರನು ಹಂಗೆ ಆಗಿದೆ ಅದು ನಮ್ಮನೆ ಶಾಪಲ್ಲ ಅಂತ ಇದ ಏನೋ ಯುಜ್ ಅದೇನು ಕರೆಂಟ್ ಇಂದ ಇದು ಇದೆ ಅದು ಇದೆ ಅಂ ಅಂತ್ ಹೇಳಿ ನಮ್ಗೆ ಹಿಂಗೊ ಸ್ವಲ್ಪ ಶಾಪ್ ನಡೀತಾ ಇರುತ್ತೆ. ಅದು ಹೋಗಿ. ಅದೆ ಅಂದ್ರೆ ಅವತ್ತಿನ ದಿನ ಎಲ್ಲಾ ಹಂಗೆ ಹೋಗ್ತಾನೆ ಇರುತ್ತೆ
ಹಾ ನಿಮ್ಗೆ ಕರೆಂಟ್ ಇದ್ರೆನೇ
ಕರೆಂಟು ಹೂ ಅವರು ಪಾಪ್ ಟೈಮಿಂಗ್ ಅಂತ ಒಂದು ಸಮಯ ಅಂತ ಕೊಟ್ಟಿರ್ತೀವಾ ಅವರಿಗೆ ಆ ಸಮಯಕ್ಕೆ ಬಂದ್ಬಿಡ್ತಾರೆ ನಾನ ನೋಡಿದ್ರೆ ಇಲ್ಲಿ ಕರೆಂಟು ವಿದ್ಯುತ್ ಅದೇನು ಇರಲ್ಲಾ ಪಾಪ ಅವರು ಕಾಯ್ತಿರ್ತಾರೆ ತುಂಬಾ ಕಷ್ಟ ಆಗುತ್ತೆ ರೀ ಅದನ್ನು ಸ್ವಲ್ಪ ನಮಗೆ
ಹೌದು ನೋಡ್ರಿ ಈಗ ಅದ್ರಲ್ಲಿ ಬೇರೆ ಜಾಸ್ತಿ ಕರೆಂಟ್ ತೆಗಿಯೋದು ಬಿಡು ಬಿದು ತೆಗಿಯೋದೇ ಜಾಸ್ತಿ ಈಗಾ
ರೀ ಇವಾಗ ಏನಂತಾರೆ ಎಲ್ಲಾ ಈ ಬಿಸಿಲು ಕಾಲ ಬಂತ ಲಾ ಅದ್ರಿಂದ ಅದೇಗ ರೋಡು ರೋಡ್ ಏನಾದರೂ ಇದ್ರು ರೋಡ್ ಹಾಕೋದು
ಹಾ ಹೂಂ ಹುಂ
ಪ್ಲಾಟ್ಫಾರ್ಮ್ಸ್ ಹಾಕೋದು ಆತರ ಎಲ್ಲಾನು ಇರ್ತಾವಲ್ಲಾ ನಡೀತಾ ಇರುತ್ತೆ ಅಲ್ವಾ ಲೈಟ್ ಕಂಬದು ಎಲ್ಲಾ ರಿಪೇರಿ ಮಾಡೋದು ಆತರ ಎಲ್ಲಾ ಕೆಲ್ಸಾ ಇರ್ತಾವಲ್ಲಾ ಅದನ್ನ ಮಾಡೋದಗೋಸ್ಕರನೇ ಜಾಸ್ತಿ ನಮ್ ಕರೆ ತೆಗಿತಾ ಇರ್ತಾನೆ
ಹೌದು ರೀ ಅಂದ್ರೆ ನೋಡ್ರಿ ನಾನು ಈಗ ಮುದ್ ನಾ ನೋಡ್ರಿ ಕರೆಂಟ್ ಕರೆಂಟ್ಗೆ ಎಷ್ಟು ಅವಲಂಬಿತವಾಗಬಿಟ್ಟಿದೀವಿ ಅ ಅವಾಗಿನ
ಹೌದೌದು ಅದಕ್ಕೆ ಎಲ್ಲರೂ ಮುಂಚೆ ಆ ಈ ತರಾ ಏನಿಲ್ಲಾ ಅಂದ್ರನು ಚೆನ್ನಾಗಿತ್ ಓ ಈಗ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೀವಲ್ಲಾ. ಸ್ವಲ್ಪ ಇಲ್ಲಾ ಅಂದ್ರೆಗಿನ ಅದೇನೋ ಒಂಥರಾ ಚೆನ್ನಾಗ್ಬಿಡು ಎನ್ ಕಳ್ಕೊಬಿಟ್ಟಿವೇನೋ ಕತ್ತಲಲ್ಲಿ ಕೂತಿದೀವಿ. ಅನ್ನೋ ತರ ಫೀ ಮೈಂಡ್ ಸೆಟ್ ಏನಂತಾರೆ ಆತರ ಯೋಚ್ನೆ ಬಂದ್ಬಿಡುತ್ತೆ
ಹೌದ್ರೀ ಬಹಳ ನಾವ ಅಂದ್ರೆ ಏನ್ ಮಾಡ್ತೀವಿ ನಮ ಹೌದು ಇದ್ ಇಲ್ಲಂದ್ರೆ ಕೆಲ್ ಆಗಲ್ಲ ಅವವಾಗಿಗನ್ ಕಾಲ್ದರು ನೋಡ್ರಿ ಇ ಲೈಟ್ ಇಟ್ಕೊಂಡ್ ಮಕ್ಳ ಕಾದ್ರುನು ಇದನ್ ಇಟ್ಕೊಂಡು ಓತ್ತ ಇದ್ರು ದೀಪ
ಹೌದೌದು ಹ್ಮ ದೀಪ ಇಟ್ಕೊಂಡು ಓದ್ಕೊತಾ ಇದ್ರವ ಮಕ್ಳು ಈಗಿನ ಮಕ್ಕಳು ಇಲ್ಲ ಅಂತ ವಿದ್ಯುತ್ ಇಲ್ಲ ಅಂತಂದ್ರೇನೆ ಇ ನ ಮುಗಿತ್ ಅವರ್ದು ಬುಕ್ಸ್ ಹಿಡಿಯಲ್ಲ ಏನು ಹಿಡಿಯಲ್ಲ ಅವರು
ಹಾ ಏನಂತಾರೆ ಯ ಕರೆಂಟ್ ಇಲ್ಲಾ ನಮ್ಮ ತಳಮ್ಮ ಕರೆಂಟ್ ಬಂದ್ಮೇಲೆ ಓಕೋಣ
ಹಾ ಅದೊಂದು ಮಾತ್ ಹೇಳ್ಬಿಡ್ತಾರೆ ನಾವ್ ಅವಾಗಿಂದು ಯೋಸ್ ಯೋಚ್ನೆ ಮಾಡದೇ ಇಲ್ಲ ನಾವ್ ಹಳೇದು ನಾವ್ ಹಿಂಗೆ ಓದಿದ್ದು ನಾವೆಲ್ಲರೂ ಇದೇ ತರ ಬುಡ್ಡಿ ಇಟ್ಕೊಂಡು ಓದ್ ಓದ್ಕೊಂತಾ ಇದ್ವಿ ನೀವೇನು ನೀವು ಅಂತ ನಮ್ಗೆ ನೆನಪೇ ಆಗಲ್ಲ ಆ ಟೈಮ ಅಲ್ಲಿ ಅದ ಏನಂತಾರ ಆ ಸಮಯದಲ್ಲಿ ನಮ್ಗೆ ಆತರ ಮಾತ್ ಮಾತಾಡಕೆ ಬರಲ್ಲ ನಮ್ಗೆ
ಹ್ಮ ಬರದೆ ಇಲ್ಲ ನೋಡ್ರಿ
ಈ ತರ ಏನಾದ್ರು ನಾವ್ ಏನಾದ್ರು ಯೋಚ್ನೆ ಮಾಡುವಾಗ ಬರುತ್ತೆ ನೋಡಿ ನೆನ್ಪ್
ಹಾ ಅದೇ ನೋಡ್ರಿ ಮತ್ತೆ ಆಗ ನೋಡ್ರಿ ಏನ್ ಮಾಡ್ತಾ ಇದ್ರು ಹೊರ್ಗಡೆ ಆಟ ಆಡೋದೇನೋ ಮಕ್ಳು ಹಂಗೆಲ್ಲಾ ಇತ್ತು ಹೀಗಿಲ್ಲ ಏನ್ ಮಾಡ್ತಾರೆ ಮೊಬೈಲ್ ನೋಡೋದು ಜಾಸ್ತಿ ಟಿವಿ ನೋಡೋದು ಏನಾದ್ರು ಇದ್ರೆ ಗಾದ ನ್ ಗೇಮ್ಸ್ ಆಡೋದು ಬರಿ ಅದೇ ಈಗ
ಹೌದೌದು ಹೌದೌದು ಇವಾಗ ನಮಕಿನ್ ನಮಕ್ಕಿನ್ನ ಜಾಸ್ತಿ ಅವರೇ ಜಾಸ್ತಿ ಆ ಮ್ ಅದರಿಂದಾನೇ ಕಳಿತಾ ಇದಾರೆ ಅದ್ರ ಜೊತೆನೆ ಕಳಿತಾ ಇದಾರೆ ನೋಡಿ
ಹೌದ್ ಅದ್ ಸಮಯನ ಅದ್ರಲ್ಲೇ ಕಳಿತಾ ಇದ್ವಿ
ಒಂದು ಫೋ ಒಂದೇ ಒಂದ್ ಮನೇಲಿ ಒಂದೇ ಒಂದ್ ಫೋನ್ ಇರ್ತಾ ಇತ್ತು ಎಲ್ಲಾರ ಹತ್ರ ಟೆಲಿಫೋನು ಅದು ಎಲ್ಲಾರೂ ಮಾತಾಡ್ತಾ ಇದ್ವಿ ಮನೇೆಯಲ್ಲಿ ಅಮ್ಮ ಅಪ್ಪ ಅಜ್ಜಿ ಜ್ಜಿ ತಾತಾ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಎಷ್ಟ್ ಜನ ಇದ್ರೆ ಅಷ್ ಅಷ್ಟ್ ಜನ ಒಂದೇ ಫೋನಲ್ಲೇ ಮಾತಾಡ್ತಾ ಇದ್ವಿ ಎಲ್ಲರ ಜೊತೆ ಅದು ತಿಂಗಗಳಿಗೊಮ್ಮೆ ಆಗಲಿ ಲಿ ವಾರಕ್ಕೊಮ್ಮೆ ಆಗಿರ್ಲಿ ಒಂದ್ಸತಿ ಫೋನ್ ಮಾಡಿದ್ರೆ ಎಲ್ಲಾರ ಲೈನ್ ಆಗಿ ಮಾತಾಡ್ಕೊಂತ ಇವಾಗ ಅದು ಅ ಅದು ಇಲ್ಲ ಅ ಅದು ಸಂಭ್ರಮನೇ ಇಲ್ಲ ಇವಾಗ ಫೋನ್ ಮಾಡಿದಾರ ಅಂದ್ರೆ ಅವ್ರೇ ನಾ ಹೋಗ್ ಕು ಆಂತತಿ ವೇಗ
ಅಂತಾರೆ ಹೌದು ನೋಡ್ರಿ ಈಗ ಅದ್ರಾಗ ಒಂದು ನೋಡ್ರಿ ನಾವು ಏನಾದ್ರು ಮಾಡ್ಬೇಕ ಅಂದ್ರ ಸ್ವಲ್ ಮಿಕ್ಸಿ ಐತಲ್ಲ ಬಿಡು ಹಾಕ್ತೀವಿ ಅಂತೀವಿ ಆಗಿನ ಕಾಲದಲ್ಲಿ ಎಲ್ಲಿ ಒಳ್ಳೆಲ್ಲ ಹಾಕಿ ರುಬ್ಬೋದು ಅದೆಲ್ಲ ಅದು ಚಿನಿ ಬೇರೆತೆ ಬೇರೆ ಇರ್ತೈತು
ಈಗ ನಮ್ಮ ಏನಂತಾರೆ ರೋ ರೊಬ್ತಾರಲ್ಲ ಚಟ್ನಿ ರಬ್ ರ ರೋಲು ನಂತರ ಒಳ್ಳು ಅಂತಾರಲ್ಲ ಅದನ್ನ ಹ ಅದ್ರಿಂದಾನೇ ನಮ್ಮ ನಮ್ಮ ತಾತಾದ್ರೆ ಬೇಕಂತೇಳಿ ನನ್ನ ನೆಮಸಿ ನೀನ್ ಚೆನ್ನ ಮಾಡ್ತ ಮ್ಮ ನಿನ್ ಕೈಯಿಂದ ಚೆನ್ನಾಗಿರುತ್ತೆ ನೀನ್ ಚಟ್ನಿ ಮಾಡ್ಕೊಡು ಅಂತ ಹೇಳಿ ನನ್ ಜೊತೆ ಚಟ್ನಿ ನಿ ಮಾಡ್ಕೊಂಡು ನಮ್ ತಾತ ತಿಂತಾ ಇದ್ರ ಅವಾಗ
ಹಾ
ಅಷ್ಟು ಚೆನ್ನಾಗಿರ್ತ ಇತ್ತು ಅವವಾಗಿಂದು ಚಟ್ನಿ ಟೇಸ್ಟ್
ಹ ಹೌದು
ಏನ್ರೀ ಮಕ್ಳು ಏನು
ಈಗ ಎಲ್ಲಿರಿ ಆ ರುಚಿನೂ ಇಲ್ಲ ಅ ಇ ರ್ಗ ಆಟ ನಾವು ತಗೊಂಡಿವವಿ ಇವ ಎಲ್ಲಾ ಹೌದ ಹೆಂಗ ಮಾಡ್ತೀವಿ ಬರೀ ಮಿಕ್ಸಿಗಾಕೋದು ಆಯ್ತು ತಿಂಬಿಡದು ಅದ ರುಚಿ
ಹೌದಾ ಒಂದೇ ನಿಮಿಷದಲ್ಲೇ ಕೆಲ್ಸ ಆಗ್ಬಿಡ್ಬೇಕು ಒಂದೇ ನಿಮಿಷದಲ್ಲಿ ಆತರ ಇರುತ್ತೆ ಂದು ಈಗಿನ ಕಾಲದಲ್ಲಿ
ಹಾ ಈಗಿಲ್ ಕಲ್ಲ ಹಂಗೆ ಅವಾಗ ಸಮಯ ತಗೊಂಡ್ರು ಪರವಾಗಿಲ್ದಿಲ್ಲ ಆರೋಗ್ಯ ಇದುರುಬ್ಬೋದಾಗ್ಲಿ ಏನಾದ್ರು ಆಗ್ಲಿ ಒಳ್ಳಲ್ಲೆ ಮಾಡ್
ಅವಾಗ ಎಳ್ಳು ಎಳ್ಳುಂಡೆ ಅಂತ ಇದ್ರಲ್ಲ ಯಾರಾದ್ರರುೂ ಮೆಚ್ಚು ಪುಷ್ಪಾವತಿ ಆದ್ರೆ ಎಳ್ಳು ಮಾಟ ನೆಚ್ಚು ಚೆನ್ನಾಗ ಒಂದ್ ಐದಾರ ಜನ ಕುೂತ್ಕೊಂಡು ಅದ್ರ ಮುಂದೆ ಎಲ್ಲರ ಕುುಟ್ಟಿ ಕುುಟ್ಟಿ ರೆಡಿ ಮಾ ಅದನ್ನೇನ ತಯಾರಿಸಿ ಲಡ್ಡು ಮಾಡ್ತಿದ್ರೆ ಚೆನ್ನಾಗ್ ಉಂಡೆ ಮಾಡಿ ಕೊಡ್ತಾ ಇದ್ರು ಇವಾಗ ಮಿಕ್ಸಿ ಗರ್ ಅಂತ ಹಾಕ್ಬಿಡ್ತಾರೆ ಮುಗೀತು ಆದ ಟೇಸ್ಟ್ ಇರಲ್ಲ ಏನು ಇರಲ್ಲ ಅದ್ರಲ್ಲಿ
ಹ ಅದೇ
ಅದ್ರಲ್ಲಿ ಮಾಡಿದ್ರೆ ನೋಡಿ ಎಷ್ಟ್ ಚೆನ್ನಾಗಿ ಆಯಿಲ್ ಬರುತ್ತೆ ಅದ್ರಲ್ಲಿ
ಹ್ಮ್
ಎಳ್ಳು ಕುಟ್ಟಿದ್ರೆ ಚೆನ್ನಾಗಿ ಎಣ್ಣೆ ಬರುತ್ತೆ ಅದ್ರಲ್ಲಿ
ಹ್ಮ್
ಇವಾಗ ಇಲ್ ಎಲ್ಲಿ ಬರುತ್ತರಿ ಇವಾಗ ಏನೋ ಒಣಕೊಬ್ಬರಿ ಇದ್ದಂಗ್ ಇರುತ್ತೆ
ಹ ಹೌದು ರೀ ಅಂದ್ರೆ ರುಚಿನೂ ಇರೋದಿಲ್ಲಲ್ಲ ರೀ ಇವಾಗ ಅವಾಗ ನೋಡ್ರಿ ಎಲ್ಲಾನು ಮಾ
ಇಲ್ಲೂ ರುಚಿ ಇಲ್ಲ ರೀ
ಹ ಈಗ ನೋಡಿ ಮತ್ತೆ ಫ್ರಿಜ್ ಅಂತೀವಿ ಅದ್ರಲ್ಲೆಲ್ಲಾ ಇಟ್ಕೊಂಡ್ ತಿನ್ನೋದು
ಎಷ್ಟು ದಿನದೆೆಲ್ಲ ತಿಂತಾ ಇರ್ತೀವಿ ಈಗ
ಹಾ ಏನ್ರಿ
ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟಿ ನಾವು ಫ್ರಿಡ್ಜ್ ಲ್ಲಿ ಇಟ್ಟು ಊರ್ಗ ಹೋಗಿ ಬರೋವರೆಗೆ ಅಲ್ಲೇ ಇರುತ್ತೆ ಅದು ಹಿಟ್ಟಾಗಿರಲಿ ಏನೇ ಆಗಿರ್ಲಿ ಬಂದು ಮತ್ತ ಅದನ್ನೇ ರೆಡಿ ಮಾಡ್ಕೊಂಡು ತಿನ್ನೋದು
ಹಾ ಅದು ಕರೆ ಆದೆ ಅಲ್ಲಊರು ಏನಾಗುತ್ತೆ ಆಳಾಗ ಹಾಳಾಗಲ್ಲ ಅಂತೀವಿ ನಮ್ಮ ಆರೋಗ್ಯ ಹಾಳಾಗುತ್ತಾ
ಆರೋಗ್ಯ ಹಾಳ ಗೊತ್ತೆ ಅನ್ನೋದು ಗೊತ್ತಾಗ್ತಿಲ್ಲ
ಹಾ ಅದೇ ನೋಡ್ರಿ ಮತ್ತೆ
ಇದ ಇವೇನು ಪಾತ್ರೆ ತೊಳೆದು ಮಿಶನ್ ಬಂದ್ಬಿಟ್ಟಿದೆ ಅದೇನು ಎಲೆಕ್ಟ್ರಿಕಲ್ಲು ಎಲ್ಲಾನೂ ಬಂಡೆ ಓರ್ಸೋದಂತೆ ಕಸ ಗೂಡ್ಸದಂತೆ ಎಲ್ಲಾನೂ ರೆಡಿ ಕಡಿಮೆ ಏನಂತ ನಿಂತ್ಕೊಂಡ್ ಮಾಡೋದ ನಾವು ಬರೇ ಹಿಂಗ ಹೋಗಿ ಇದ್ರೆ ಸಾಕು ಹಿಂಗ ಹ ಸುಚ್ ಹಾಕಿದ್ರೆ ಸಾಕು ರೆಡಿ ಮಾಡಿಏನಂತರ ತಯಾರಿಸುತ್ತೆ ಎಲ್ಲಾನೂ ನಾವು ಸುಮ್ನೆ ಟಿ ಟಿ ವಿ ನೋಡಕೊಂಡು ಮೊಬೈಲ್ ನೋಡಕೊಂಡು ಅಲ್ಲಿ ಇಲ್ಲಿ ಕೂತಿರ್ತೀನಿ
ಆ ನಮಗ್ ರೋಗಗಳು ಹೆಂಗ್ ಬರ್ತವೆ ಅಂದ್ರೆ ಹಿಂಗಗೆ ನೋಡ್ರಿ ಬರೋದು ಆವಾಗಿನ ಕಾಲದಲ್ಲಿ ಇಲ್ಲಿ ಬಟ್ಟೆ ಹೊಳಿಯೋದು ಇವಾಗ ಎಲ್ ಈಗ ವಾಷಿಂಗ್ ಮಿಷನ್ ಬ್ ಬಂದ್ಬಿಟ್ಟಿದೆ
ಹೌದು ನೋಡಿ ವಾಷಿಂಗ್ ಮಿಷೀನ್ಲ್ಲಿ ಮತ್ತಬಿಟ್ಟಿದೀನಿ ಅದು ಅಂತೂ ಇಲ್ಲ ಇವಾಗ ಇವಾಗಿವಾಗಿನ ಹೆಣ್ಮಕ್ಳಿಗೆ ಯಾರಿಗಾದ್ರು ಒಂದೆರಡು ಬಟ್ಟೆ ಒ ಹೊ ವು ಒಗ್ಗ್ದಾಕಿ ಕೊಡಿ ಅಂದ್ರೆ ಅಮ್ಮ ಅಮ್ಮ ಆಯಸ ಆಯಸ ಅಂತಾರೆ ಈಗಿನ ಕಾಲದಲ್ಲಿ
ಹ್ಮ್
ಅವವಾಗಿನ ಅವರು ನೋಡಿ ಇವಾಗ್ಲುೂನು ಇವಾಗ್ ಆವಾಗಿನವರು ಇವಾಗಿಲವರೆಗೂ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ ಇಲ್ಲ ಏನಂತ್ರ ಹೋಗಿತಾರೆ ಬಟ್ಟೆ
ಹಾ ಅದೇ ಮತ್ತೆ ಈಗ ಎಲ್ರಿ ನಿತ್ಕೊಂತೀರಿ
ಕಡೆ ಏಂತ ಕೀಟ ಅಂತ ಕೀಟ ಕೂಡ ಹಾಕಲ್ಲಲ್ಲ ಇಕಳಲ್ಲ ನಾ ಪೀಠಲ್ಲಿ ಬೇಕೇ ಬೇಕಂತೀವಿ
ಹಾ ಅದೇ ನೋಡ್ರಿ ಅಂತದ ಅಲ್ಲ ಏನ್ ಮಾಡ್ತತಿವಿ ಒಂದ್ ಬಟನ್ ಎಲ್ಲ ಬಿಡ ಆಕ್ ಬಿಡ್ತಿವಿ ಅವ್ರ ಅದಕ್ಕೆ ಅವ್ರ ಆರೋಗ್ಯದಕ್ಕೆ ಚೆನ್ನಾಗಿದೆ ಅದಕ್ಕೆ ಅದ್ರಲ್ಲೇ ವ್ಯಾಯಾಮ ಆಗ್ಬಿಡುತ್ತೆ ಅವ್ರಿಗೆ ನಮಗೆ
ನಮ್ಕಿನ್ನ ಅವ್ರ ಮುಂದೆ ಅವರೇ ಚೆನ್ನಾಗಿದ್ದಾರೆ ನಮಕಿನ
ನಾವೇ ಮುದ್ಕೇರಾಗಗ್ಬಿಟ್ಟಿ ಅವ್ರ ಮುಂದೆ
ನಾವೇ ಮುದುಕಿರು ನಮ್ಗೆ ಕಟ್ಟಿಗೆ ಒಂದು ಕೊಟ್ಬಿಟ್ರೆ ಮುದುಕಿರ ಅಂತ ಬಿಡ್ತಾರ ನೋಡಿ ಸ್ವಲ್ಪ ಒಂದು ಬೆಳೆ ಲ್ಲ ಬಂದ್ರೆ ನಾವೇ ಅಜ್ಜಿರ ಆಗ್ಬಿಡ್ತೀವಿ ಅವರೇ ಹರೈದ್ ಹುಡುಗರ ಆಗ್ಬಿಡತಾರೆ
ಹ ಅದ ಅದು ಇದಗ ಐತಲ್ರಿ ಈಗಾ ಮಿಷಿನ್ ಎಲ್ಲ ಕರೆಂ ಅಲ್ಲೇ ಮಾಡ್ತೀವಿ ನಾ ಕೆಲ್ಸನ ಇನ್ನೇನಿದೆ ಅವರು ಆಗಿನ್ ಕಾಲದ ನಮ ಇರ್ಲ್ಲ ಎಲ್ಲ ಕುೂತ್ಕೊಂಡ್ ಕೆಲ್ಸ ಮಾಡ್ತಾ ಇದ್ರು
ಬರೇ ಅವಾಗ ವಿದ್ಯುತ್ ಬಿಟ್ರೆ ಏನಿತ್ತೇಳಿ ಅವಾಗ
ಅದೇ ಮ
ಅದನ್ನು ವಿದ್ಯುತ್ ಗುಡ್ಡಿ ಹಚ್ಕೊಂಡು ಕೂಡ್ತಾ ಇದ್ರ್ ಅವಾಗ ಅವೇನು ಶ್ರೀಮೆಣ್ಣ ಏಮತ್ತಾರ ಅ ಶ್ರೀಮೆಣ್ಣ ಅಂತ ಇದ್ರಲ್ಲ ಅದನ್ನ ಹಾಕಿ ಬುಡ್ಡಿಯಲ್ಲಿ ಒಂದು ಬ ಇದ್ರಲ್ಲಿ ಅದ್ರಲ್ಲಿ ಇಟ್ಕೊಂಡೆ ಮಾಡ್ಕೊತ ಇದ್ರು
ಹಾ ಲಾಟಾ ದರು ನೋಡ್ರಿ ಅದನ್ನಾ
ಹ್ಮ್ ಅವಾಗಿಂದು ಗ್ಯಾಸ್ ಗ್ಯಾಸ್ ಇರ್ಲಿಲ್ಲ ಸಿಲಿಂಡರ್ ಇರ್ಲಿಲ್ಲ ಅವಾಗ ಅದೆಲ್ಲ ಸೀಮೆಣ್ಣೆ ಹಾಕಿ ಹಿಂಗ ಪಂಪ್ ಹೊಡಿತಾ ಇದ್ವಿ
ಹಾ ಅದೇ
ಸ್ಟೌವ್ ಸ್ಟವ್ ಅಂತಿದ್ರು ಅದನ್ನ ಅವಾಗ
ಹಾ ಮತ್ತೇ ರಿ
ನೋಡ್ರಿ ಏನ್ತ ಓಕೆ ರಿ ಆಯ್ತ್ ರೀ ಓಕೆ ರೀ
ಹ ಬತ್ತ